ಹಲೋ
ಹಲೋ
ಕಲಾವ್ರಾ
ಹಾ ಹೌದು ಕಲಾವರು ಮಾತಾಡ್ತಿರೋದು.
ಬೇಜಾರ್ ಮಾಡ್ಕೋಬಿಡಿ ಕಾಲ್ ಮಾಡಿದೆ ಅಂತ ಅಯ್ಯೋ ದೊಡ್ಡ ಈಗೆಲ್ಲಾ ಪ್ರಾಬ್ಲಮ್ ಆಗ್ಬಿಟ್ಟಾಯ್ತ. ಲ್ಲ ಇವಾಗ ಇದು ಕಂಪ್ಲೀಟ್ ಮಾಡದೆ ಬೇರೆ ಟಾಸ್ಕ್ ಗಳು ಬರ್ತಾ ಇಲ್ಲ.
ಹಾ ಹೌದು ನಂದು ಸೇಮ್ ಹಂಗೆ ಆಗ್ಬಿಟ್ಟೈತೆ.
ಹಾ ನನ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ನಂಬರ್ ಕೊಟ್ಲೂ ಅವ್ಳು. ಕಾಲ್ ಮಾಡಿ ಅಂತ ಶ್ವೇತಾ ಅಂತ ಗೊತ್ತಿರ್ಬೇಕಲ್ಲಾ.
ಶ್ಷೇತನ ಇಲ್ಲ ಗೊತ್ತಿಲ್ಲ ನನಗೆ.
ಗೊತ್ತಿಲ್ವಾ ನಿಮ್ಗೆ.
ಹ ಹಾ
ಅವಳೇ ಕೊಟ್ಟಿದ್ದು ಹ್ಮ ಮತ್ತೆ ಹೆಂಗಿದ್ದೀರಾ ಯಾವೂರು ನೀವು.
ನಾನ್ ಚೆನ್ನಾಗಿದ್ದೀನಿ ನಮ್ದ ಅಣ್ನೂರು ಅಜಿಪುರ.
ಅಜಿಪುರಾ
ಹ್ಮ್ ಹೌದು ಹ್ಮ್ ನಿಮ್ದೇ ಯಾವೂರು ಆಯ್ತು ಮಧ್ಯಾಹ್ನನನೆ. ನೀವ್ ಮಾಡುದ್ರ.
ಇಲ್ಲೇನೆ ಕಾಮಗೆರೆ ಕೊಂಗ್ರಳಿ.
ನೀವು ಒಂದ್ಸರಿ ಮಾಡಿದ್ರಿ ಅಲ್ವಾ ನನ್ಗ ಒಂದ್ಸರಿ ಕಾಲ್.
ನನ್ಗೆಲೋ ಮಿಸ್ ಹೊಡಿತೈತೆ ನೀವು ನೂರು ಅಜ್ಜಿ ಪುರ ಬಿಟ್ಟು ಡೌಟ್ ಹೊಡಿತೈತೆ ನನಗೆ.
ಇಲ್ಲ ನಮ್ಮ ಅಮ್ಮನ್ ಮನೆ ಕಾಮ್ಗ್ಯರೆ ನೀವು ಲಾಸ್ಟ್ ಟೈಮ್ ಒಂದ್ಸರಿ ಕಾಲ್ ಮಾಡಿದ್ರ ನನ್ಗೆ.
ನನ್ಗೆ ಅದೇ ಇವಾಗ ಅನಿಸತೈತೆ ಮಾಡಿದ್ದ ಇವಾಗ ನೀವ ಹೋನೂರುಜ್ಜಪುರ ಅಂದ ತಕ್ಷಣ ನನಗೆ ಡೌಟ್ ಹೊಡಿತೈತಿ ಮಾಡಿದ್ದೆ ಇವ್ರಗೆ
ಇಲ್ಲ ಮಾಡಿದ್ವಿ. ಕಾಮಗೆರೆಯಿಂದ ಮಾಡಿದ್ರಿ ನನ್ಗೆ ಲಾಸ್ಟ್ ಟೈಮ್ ಅಲ್ಲಿ ಫಸ್ಟ್ ಕಾಲೇ ನಿಮ್ದೇನೆ.
ಹೌದಾ ನನ್ಗೇನ್ ನೆನಪಿಲ್ಲ ಹೋಗತ್ತಾಗೆ ಎಷ್ಟ್ ಕಲ್ ಕಂಪ್ಲೇಂಟ್ ಮಾಡಿದ್ದೀರಾ.
ನಾನು ಒಂದ್ ಫೋರ್ಟೀನ್ ಅಷ್ಟೇ ಮಾಡಿರೋದು.
ಈಂಗ ನೀವು ಹೊಸ ಟಾಸ್ಕ್ ಎಲ್ಲ ಬಂದಿದ್ಯಾ.
ನನ್ಗೆ ಟೈಪಿಂಗ್ ಟಾಸ್ಕ್ ಬಂದೈತೆ ಅದ ಮಾಮೂಲಿ ಅದು ಟೆನ್ ತೌಸಂಡ್ ಆಗೈತೆ ಬಟ್ ಇನ್ನ ಅದ್ ಕಂಟಿ ಕಂಟಿನ್ಯೂ ಹೋಗ್ತನೆ ಐತೆ. ಎಲ್ಲಿಗ್ ಸ್ಟಾಪ್ ಅಂತಾನೆ ಗೊತ್ತಿಲ್ಲ ಟೆನ್ ತೌಸಂಡ್.
ಟೌಸಂಡಾ
ಹ ಹೌದು
ಯಪ್ಪಾ ದೇವ್ರೇನ ನಿನ್ನ ನೆಟ್ಟಿಗೆ ಅದ್ನ್ನ ಎಂಟು ನೂರೇ ಮಾಡಿಲ್ಲಾ
ಅ ನಾನ್ಂದ್ರೆ ಡ್ಯೂಟಿಗ್ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಮತ್ತೆ ಬಸ್ಲ್ಲೆಲ್ಲ ಸುಮ್ನೆ ಕು ತಿರ್ತೀನಲ್ಲ
ಹಾ
ಸುಮ್ನೆ ಏನ್ ಸುಮ್ ಸುಮ್ನೆ ವೆಸ್ಟ್ ಆಗಿ ಟೈಮ್ ಪಾಸ್ ಮಾಡೋದು ಬೇರೆಯವ್ರ ಜೊತೆ ಮಾತಾಡೋದು ಅವರು ಇವ್ರನ್ನ ನೋಡೋದು ಇದೆಲ್ಲಾ ನನಗ ಇಷ್ಟ ಆಗಲ್ಲ ಅದಕ್ಕ ಏನ್ ಮಾಡ್ತ ತಿರ್ತೀನಿ ಈಗ ಏಯಟ್ ತರ್ಟಿ ಡ್ಯೂಟಿ ಬಿಡ್ತು ಅಂತ ಹೇಳಿದ್ರೆ ನೈನ್ ಓ ಕ್ಲಾಕ್ ತನಕ ಬಸ್ ಸ್ಟಾಪ ಅಲ್ಲಿ ನಾನು ವೆಯಟ್ ಮಾಡಲೇಬೇಕು ಕು ಬಸ್ಗೆ
ಎಲ್ಲ ಅನೂರ ಅಲ್ಲ ವರ್ಕ್ ಮಾಡೋದು
ಆನೂರಲ್ಲಿ ಸೊ ಆ ಟೈಮ ಅಲ್ಲ ಎಲ್ಲಾ ನಾನ್ ಮಾಡ್ತಾ ಅನೂರು ರಲ್ಲಿ ಟಿಎಚ್ಒ ಆಫೀಸ್ ಇದೆಯಲ್ಲ ಪ್ರಕಾಶ್ ಡಾಕ್ಟರು
ಓ ಅಲ್ಲಿ ವರ್ಕ್ ಮಾಡ್ತೀರಾ
ಹ್ಮ್ ಹೌದು ಅಲ್ಲೇ ಹ್ಮ್ ಮತ್ತೆ ನೀವು ಚೆನ್ನಾಗಿದ್ದೀರಾ
ಹ ನಾವ್ ಚೆನ್ನಾಗಿದ್ದೀವಿ ನೀವ ಹೆಂಗಿದ್ದೀರಾ ಅ್ ಅರ್ಥಾನೇ ಆಗಲ್ಲ ಅದು ಹೆಂಗ ಅಷ್ಟೊಂದ ಕಂಪ್ಲೀಟ್ ಮಾಡಿದೀರಾ ಗ್ರೇಟ್
ಗ್ರೇಟ್ ಅಂತ ಏನಿಲ್ಲ ಟೈಮ್ ಸಿಕ್ಕದ್ರೆ ಇದ್ ಮಾಡ್ಬೋದ ಬೇರೆ ಟಾಸ್ಕ್ ಇಲ್ಲ ಮತ್ತೆ
ಅಲ್ ಬರಿ ಅದು ಒಂದ್ ಸ್ವಲ್ಪನು ಗೊತ್ತಾಗೋದೇ ಇಲ್ಲ
ಇಲ್ಲ ನೋಡಿ ಕ್ಯಾಚ್ ಮಾಡಿ ಅಷ್ಟೇನೆ ಬ್ಲೂಟೂತ್ ಯೂಸ್ ಮಾಡ್ಕೊಳ್ಳಿ ಡೈರೆಕ್ಟ್ ಗಾದ್ರೆ ಸ್ವಲ್ಪ ವಾಯ್ಸ ಬ್ರೇಕ್ ಆಗುತ್ತೆ ಅದು ಇದು ಸೌಂಡ್ ಕೇಳ್ಸತ್ತೆ ಬ್ಲೋ ಇಯರ್ ಬಡ್ಸ್ ಹಾಕೊಂಡು
ಅದು
ಅದ್ಯಾವ್ದು ಇನ್ನು ಒಂದ್ಸರಿನೂ ತೋರ್ಸಿಲ್ಲ ನನಗೆ
ಒಂದ್ಸಲ ಅಮೌಂಟ್ ಬಂತಾ
ರಿಜೆಕ್ಟ್ ರಿಜೆಕ್ಟ್ ಆಗಿರೋದು ಯಾವ್ದ ಬಂದಿಲ್ಲ ನನಗೆ ಅಮೌಂಟ್ ಯಾವ್ದು ಬಂದೂ ಇಲ್ಲ
ಅಮೌಂಟು ಬಂದಿಲ್ಲ
ಅಮೌಂಟ್ ಬಂದ್ ಯಾರಿಗೂ ಬಂದಿಲ್ಲ ಈ ಟಾಸ್ಕ್ ಇಂದು ಅಮೌಂಟ್
ಹಾ ಹ ಹೊ ಹಂಗೆ ಓಕೆ ಏನ್ ಊಟ ಮಾಡಿದವಿ ಇವಾಗ ಡ್ಯೂಟಿಲ್ ಇದ್ರ ನೀವು ಡಿಸ್ಟರ್ಬ್ ಆಯ್ತಾ
ಈವ್ನಿಂಗ್ ಈವ್ನಿಂಗ್ ಹೋಗಬೇಕು
ಓ ಸಾಯಂಕಾಲ ಅಂದ್ರೆ ಬರೋದ ಎಷ್ಟೊತ್ತಿಗೆ ಇವ್
ಬರೋದು ಒಂಬತ್ತ ಆಗುತ್ತೆ ಹಾ ಒಂಬತ್ತು ಗಂಟೆ ಆಗುತ್ತೆ ಹ ಬಸ್ಸಿದೆ ನಮ್ಮೂರಿಗೆ
ಹಂಗ ಓಕೆ ಓಕೆ ಹಂಗಿದ್ರೆ ಓಕೆ ಸರ್ ನೀವ್ ಕಂಪ್ಲೀಟ್ ಮಾಡಿದೀರಾ ಇಲ್ವಾ
ಇಲ್ಲ ನಾನ್ ಕಂಪ್ಲೀಟ್ ಮಾಡಿಲ್ಲ ನಾನೇ ಕಿಸ ನನ್ ಗೊತ್ತಿರೋಗೆಲ್ಲಾ ಕಾಲ್ ಮಾಡ್ ಬಟ್ ಅವರ್ ಫ್ರೀ ಇರಲ್ಲ ಅಥವಾ ನೆಟ್ಟ
ಆ ಸೇಮ್ ಪ್ರಾಬ್ಲಮ್ ನೆ ಇವಾಗ ನನ್ಗೂ ಒಬ್ರು ಕಾಲ್ ಮಾಡಿದ್ರು ಮಧ್ಯಾಹ್ನ ನನ್ ಬ್ಯುಸಿ ಇದ್ದೆ ಪಾಪಾ
ಹ್ಮ್
ಆಮೇಲೆ ಮಾಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ಟೆ ಮತ್ತೆ ಇವಾಗ ನಾನ್ ಕಾಲ್ ಮಾಡಿದೆ ಅವ್ರಿಗೆ ಅವ್ರು ಇವಾಗ ಬ್ಯುಸಿ ಇದಾರೆ ಆಫೀಸ ಅಲ್ಲಿ
ಹೌದಾ ಹಿಂಗೆ ನಾನ್ ಬೇಕಿದ್ರೆ ಮಾರ್ನಿಂಗ್ ಟ್ವೆಲ್ ಇಂದ ಈವ್ನಿಂಗ್ ಫೋರ್ ತನಕ ಫ್ರೀಯಾಗಿ ಆರಾಮಾಗಿ ಸಿಗ್ತೀನಿ ನಾನು
ಹೌದಾ
ಹ್ಮ್ ಬೆಳಿಗ್ಗೆ ಸೆವೆನ್ ಇಂದ ಟೆನ್ ಸಿಕ್ಕಲ್ಲ ಹೌದಾ ಇಲ್ಲ ಮಾಡಿ ನೀವು ಯಾಕೆ ಟೈಮ್ ಇದೆಯಲ್ಲ ಮಾತಾಡಿ
ಮಾತಾ ಏನ ಟೆನ್ ಮಿನಿಟ್ಸೇ ಮಾತಾಡ್ಬೇಕು ಭೂಮ್ ತಾಯಿ
ಹೌದು ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಇರಬೇಕದು
ಹೌದಾ
ಟೆನ್ ಮಿನಿಟ್ಸ್ ಮೇಲೆ ನಮಗೆ ಕೌಂಟ ಇಲ್ಲ ಬಟ್ ಟೆನ್ ಮಿನಿಟ್ಸ್ ಇರಲೇಬೇಕು ಕಂಪಲ್ಸರಿ
ಕಂಪಲ್ಸರಿ ಇರ್ಲೇಬೇಕು ಮತ್ತೆ ನನ್ ಫ್ರೆಂಡ್ ಅಂದ್ಲು ಎಷ್ಟು ಒಂದ್ ಆರ್ ನಿಮಿಷ ಏಳ್ ನಿಮಿಷ ತರ ಮಾತಾಡಿದ್ರು ಕ್ಯಾಚ್ ಆಗುತ್ತೆ ತಗೋತಾರೆ
ಬಟ್ ನಂದು ನಾನು ಇದುವರೆಗೂ ಪ್ರತಿ ಒಂದ್ ಕಾಲಸ ಈಗ ಮಾಡದೇ ಮಾತಾಡ್ತಿವಲ್ವಾ ಸುಮ್ನೆ ಏನಕ್ಕೆ ಆಫ್ ಆಫ್ ಮಾಡ್ಬೇಕು ಈಗ ಟೆನ್ ಮಿನಿಟ್ಸ್ ಮಾತಾಡೋದ್ರಲ್ಲಿ ಏನ್ ಕ
ಏ
ಹ್ಮ ಹು ಅದಿಕ್ಕೆ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಮಾತಾಡಿ ರಿಜೆಕ್ಟ್ ಆಗೋ ಬದ್ಲು ಅಟ್ ಲೀಸ್ಟ್ ಇದನ್ನೇ ಕಂಟ್ ತಿಂಡಿ ಮಾಡ್ಕಂಡು ಒಂದು ಟೆನ್ ಮಿನಿಟ್ಸ್ ಇದ್ ಮಾಡ್ಬೋದಲ್ವಾ ಅಷ್ಟೇನೆ ಹ ಹೌದು ಇದುವರೆಗ ನನ್ ಮಾತ್ ಮಾತಾಡಿರೋದಕ್ಕಿಂತ ಹೆಚ್ಚಾಗಿ ಆ ಕಡೆಯಿಂದ ಬಂದಿರೋಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಟೆನ್ ಮಿನಿಟ್ಸ್ ಆಲ್ಮೋಸ್ಟಲ್ಲಿ ಮಾತಾಡಿದೀನಿ ಪ್ರತಿಯೊಬರಿಗೂನು ಹ ಹೌದು ಸುಮಾರ್ ಕಲರ್ ಅಂದ್ರೆ ಏನಂದ್ರೆ ಇಲ್ಲಿ ನಾವು ಹಾಸ್ಪಿಟ್ಲ್ ಗ್ರೂಪ್ನವರೇ ಜಾಯ್ನ್ ಆಗಿದ್ದು ನಾನ್ ಬೇರೆ ಕಡೆ ರಾಮಪುರದಲ್ಲಿ ವರ್ಕ್ ಮಾಡ್ತ ತೈದೆ
ಹಾ ಹಾ
ಸೊ ಅಲ್ಲಿ ನಮಗೆ ಒಂದು ಫುಲ್ ಗ್ರೂಪ್ ನಾವು ಜಾಯ್ನ್ ಆಗಿದ್ದು ಅಲ್ಲಿಗೆ
ಓ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಇಲ್ಲಲ್ಲ ಮತ್ ಕಂಪ್ಲೀಟ್ ಮಾಡ್ಬೋದಿತ್ತಲ್ವಾ
ಇಲ್ ನೋಡಿ ಮಾತಾಡೋದಕ್ಕೆ ಒಬ್ಬರು ಕರೆನ್ಸಿ ಇಲ್ಲ ಅಂತಾರೆ ಒಬ್ರು ಡ್ಯೂಟಿಲಿ ಇದ್ದೀನಿ ಅಂತಾರೆ ಇನ್ನೊಬ್ರು ನೆಟ್ ಪ್ಯಾಕ್ ಇಲ್ಲ ರೀಚಾರ್ಜ್ ಮಾಡ್ಸ್ಕೊಂಡ್ ಮಾಡ್ತೀನಿ ಅಕ್ಕ ಅಂತ ಅಂತಾರೆ ಇನ್ನು ಅವ್ರ ಸೈ ಈವ್ನಿಂಗ್ ಟೈಮ್ ಅವರ್ ಫ್ರೀ ಇರ್ತಾರೆ ನಾನ್ ಫ್ರೀ ಇರಲ್ಲ ಹಂಗ ಆಗ್ತಾ ಇದೆ ನಾನು ಬ್ಯುಸಿ ಬಟ್ ಇಷ್ಟ ಹೋತ್ನಾಗ್ ನೋಡಿ ಫ್ರೀ ಆಗಿರ್ತೀನಿ ಮತ್ತೆ ಮನೇಯಲ್ಲಿ ಇರೋದ್ರಿಂದ ನೆಟ್ ಆನ್ಲೈನ್ ಕನೆಕ್ಷನ್ ಇದೆ ಟಿವಿ ಇದೆ ಸೊ ನನ್ಗೆ ಆತರ ಪ್ರಾಬ್ಲಮ್ ಇರಲ್ಲ ಮಾತಾಡ್ತಿರ್ತೀನಿ
ಹಾ ಹಂಗೆ ಮನೇಲಿ ಯಾರು ಇಲ್ಲ ಒಬ್ರೆ ನಾ ಅಮ್ಮ ಅಪ್ಪ ಅಣ್ಣ ತಮ್ಮ
ಅತ್ತೆ ಮಾವ ಹಸ್ಬೆಂಡು ಮಕ್ಕಳಿದ್ದಾರೆ ಹ ಹೌದು ಮೂರ್ ಜನವು ಹೆಣ್ಮಕ್ಳ ಇದಾರೆ ಹ ಹೌದು ಇಬ್ಬರು ಸ್ಕೂಲ್ಗೆ ಹೋಗ ಇದಾರೆ ಇನ್ನೊಬ್ಳು ಇನ್ನ ಏಜ್ ಆಗಿಲ್ಲ ಸೊ ಅಂಗನವಾಡಿಿಗೆ ಹೋಗ್
ಅಂಗನವಾಡಿಲಿ ಅತ್ತೆ ಮಾವ ನೋಡ್ಕೊತಾರೆ ನಮ್ಮನೆಲಿ ಹಾ ಸರಿ ಸರಿ
ತೊಂದ್ರೆ ಏನಿಲ್ಲ ಅವರು ಅಂಗಡಿ ಅಂಗಡಿೀಲ್ ಇದಾರಲ್ವಾ
ಅಜ್ಜಿಪುರನ ನಿಮ್ದು ನೇರ್ ನಿಮ್ದು ಕುರ್ಬುರ್ದೊಂದಿನ
ಇಲ್ಲ ಅಜ್ಜಿಪುರನೇ ಹ್ಮ್
ಹ್ಮ್ ಸರಿ ಸರಿ ಕುರ್ಬುರ್ ದೊಡ್ಡಲ್ಲ ಆಗಿದ್ರೆ ಗೊತ್ತಾಗಿರ ನಿಮ್ಗೆ
ಹೌದಾ ಇಲ್ಲ ಅಜ್ಜಿಪುರ ಆದ್ರು ನನಗೆ ನಮ್ ಬೀದಿ ನಮ್ ಬೀದಿಲಿ ಇರೋರು ಗೊತ್ತಿಲ್ಲ ಅಕ್ಕಪಕ್ಕದವರ ಒಂದು ಇಬ್ರು ಮೂರ್ ಜನ ಗೊತ್ತ ಅಷ್ಟೇ ಹ ಎಲ್ಲ ಹೋಗಲ್ಲ ನಾನ ಹೊರಗಡೆ
ನಮ್ತರನೆ ಸೇಮ್ ನಾವು ಎಲ್ಲೂ ಹೋಗಲ್ಲ
ಅಕ್ಕಪಕ್ಕದ ಮನೆಗೂ ಕೂತ್ಕಂಡ್ ಮಾತಾಡಲ್ಲ ದಾರಿಲ್ಲ ಏನಕ್ಕೆ ಸುಮ್ನೆವೆಷ್ಟ ಅೌದು ಹೋದ್ರೆನೆ ಪ್ರಾಬ್ಲಮ್ ಹೌದು
ಹ್ಮ್
ೇ ಎಲ್ಲರೂ ಹಿಂಗೆ ಇರ್ತಾರೆ ನಮ ಜೊತೆ ಅಂತ ಹೇಳಕೆನೆೇ ಆಗಲ್ಲ ನಾವಿದ ಹಾಗಗೆ ಒಂತರ ಮಾತಾಡ್ತಾರೆ ನಾವ್ ಇಲ್ಲ ಅಂದಾಗ್ಲೇ ಒಂಂತರ ಮಾತಾಡ್ತಾರೆ ಆದ್ರೂ ಬದ್ಲು ಹ್ಮ್ ಎರಡ್ ಮೂರು ಸೇ ಕೊಂಡ್ ಹೇಳಿರ್ತಾರೆ ಅದು ಡೈರೆಕ್ಟಾಗಿ ನಮಗೂ ಹೇಳಲ್ಲ. ಅದಕ್ಕೋಸ್ಕರ ನಾನು ಇದ್ ಮಾಡಲ್ಲ. ಮಕ್ಳು ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ನಮ್ಮ್ ಮನೆ ಡೋರ್ ಓಪನ್ ಅಷ್ಟೇ. ಯಾಕೆಂದ್ರೆ ಅವರು ಇಲ್ಲ ಅಂದ್ರೆ ಕ್ಲೋಸು ಒಬ್ಳೆ ಒಳಗಡೆನೆೇ.
ಹ್ಮ್ ಅವರು ಹೊಲ್ಕ್ ಹೋಗ್ತಾರ ಅತ್ತೆ ಮಾವ.
ಇಲ್ಲ ಅಂಗಡಿ ಇದೆ ನಮ್ದು ಬಸ್ ಸ್ಟಾಪ್ ಅಲ್ಲಿ ಅಂಗಡಿ ಇದೆ. ಇದೆ ಹೌದು ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿ ಇದೆ ಅಲ್ಲಿ ನಮ್ ಅತ್ತೆ ಮಾವ. ಹ ಹೋಗ ಬಾ ಅವರು ಅಲ್ಲೇ ಇರೋದು ಬಸ್ ಸ್ಟಾಪ್ ಅಲ್ಲೇ ನಮ್ದು ಮನೇನುೂ ಐತೆ
ಓ ಆ ಮನೇಲಿ ಅವ್ರವ್ರ ಇಲ್ಲಿ ನೀವು ಇರ್ತೀರಾ.
ಹ ಹೌದು ಅವರ ಏನಂದ್ರೆ ಬಟ್ಟೆ ವಾಶ್ ಮಾಡಕ್ಕೆ ಮತ್ತೆ ಸ್ನಾನ ಮಾಡಕ್ಕೆ ಮಾತ್ರ ಇಲ್ಲಿಗೆ ಬರೋದು. ಇನ್ನು ಅಡಗೆ ಗಿಡಿಗೆ ಎಲ್ಲ ಅಲ್ಲೇ ಮಾಡ್ಕೊತ ಅವ್ರ ಯಾಕೆಂದ್ರೆ ನೈಟ್ ಟೈಮ್ ಹನ್ನೊಂದು ಗಂಟೆ ತನಕನ ಅಂಗಡಿ ಓಪನ್ ಇರುತ್ತೆ ನಮ್ದು.
ಹಾ ಹಾ
ಹಾ ಮತ್ತೆ ಮಿಡ್ಲಲ್ಲಿ ಯಾರಾದ್ರು ಲಾರಿ ಬಸ್ ಸ್ಟ್ಯಾಂಡ್ ಮಿಡ್ಲಲ್ಲಿ ಇರದ್
ಬಸ್ ಸ್ಟ್ಯಾಂಡ್ ಅಂದ್ರೆ ಬೆಟ್ಟದ್ದು ರೋಡ್ ಅಲ್ವಾ.
ಹ ಹೌದು ಅಲ್ಲಿ ಮಿಡ್ ನೈಟ್ ಅಲ್ಲೂ ಬಂದು ಎಬ್ಬಿಸ್ತಾರೆ ನೀರ್ ಬೇಕಾದವ್ರು. ಮತ್ತೆ ಮಾಮೂಲಿ ಲಾರಿ ಡ್ರೈವರ್ಸ್ಗಳು ಬಾಳೆಹಣ್ಣು ಏನಾದ್ರು ಬೇಕು. ಸಿಗರೇಟ್ ಏನಾದ್ರು ಬೇಕಂದ್ರೆ ಬಂದ್ ಎಬ್ಬಸ್ತಾರೆ ಆದ್ರಿಂದ ನಮ್ಮ ಅತ್ತೆ ಮಾವ ಅಲ್ಲೇ ಮಲಗ್ ಬಿಡ್ತಾರೆ.
ಹ್ಮ ಬಿಡಿ ಬಿಡಿ ಜಾಗ ಇದ್ರೆ ಅದ್ರಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಮಲ್ಕೊಳ್ಳಿ ಅದ್ರ
ಅವ್ರ್ ಆವಾಗಿಂದ ಅಲ್ಲೇ ಇದ್ದಿದ್ದು.
ಹ್ಮ್
ಆದ್ಮೇಲೆ ಮಾತ್ರ ನಾವು ಇಲ್ಲಿಗೆ ಬಂದಿದ್ದಷ್ಟೇ
ಮದುವೆ ಆದ್ ಆಮೇಲೆ ಹ ನಿಮ್ದು ಅಮ್ಮ ಮನೆ ಅನೂರಾ
ಇಲ್ಲ ಕಾಮಗೆರೆ
ಕಾಮ್ಗೆರೆ
ನಮ್ದು ಸ ಅಮ್ಮನ ಮನೆ ಕಾಮ್ಗೆರೆ ನಮ್ದು
ಅಡ್ಗೆ ಏನ್ ಮಾಡಿದ್ರಿ
ಅಡಗೆ ಇವಾಗ ಸಂಜಾಗ ಈಗ ಮಾಡಿ ಇಟ್ಟು ಹೋಗ್ಬೇಕಲ್ಲ ಅದಕ್ಕೆ ಮಾಡ್ತಾ ಇದ್ದೀನಿ. ತರ್ಕಾರಿ ಬೇಳೆ ಸಾಂಬಾರನ್ನ ಯಾಕಂದ್ರೆ ನಮ್ಮ್ ಹಸ್ಬೆಂಡ್ ಇರ್ ರ್ತಾರಲ್ಲಾ ನಾವ್ ಕರ್ಕ ಅಂಗಡಿಗೆ ಕರ್ಕೊಂಡ್ ಹೋಗ್ಬ ಬಿಟ್ಬಿಡ್ತೀನಿ. ನಮ್ಮ್ ಹಸ್ಬೆಂಡ್ ಏನಾದ್ರು ಕೆಲ್ಸ ಇತ್ತು ಅಂದ್ರೆ ಅನ್ನೂರ್ಗೆ ನನ್ ಜೊತೆನೆ ಬಂದು ನಾನನ್ ಡ್ರಾಪ್ ಮಾಡ್ಬಿಟ್ಟು. ಅವ್ರ ಏನಾದ್ರು ಅಂಗಡಗ್ ತಿನ್ಸಭೇಕಾದ್ರೆ ತಗೊಂಡು ವಾಪಸ್ ಬರ್ತಾರೆ. ಅಲ್ಲಿ ತನಕ ನನ್ ಮಕ್ಳ ಅಂಗಡಿಲಿ ಇರ್ತಾರೆ ಆಮೇಲೆ ಅವರು ಕರ್ಕಂಡ್ ಬಂದು ಮನೇಲಿ ಅವ್ರ ಊಟ ತಿಂಡಿ ಮಲಗ ಮಾಡ್ಸಿ ಮಲಗ್ಸಿರ್ತಾರೆ ನನ್ ಬರ ತನಕ ಕ್ಕ
ಹಾ ಅಡ್ಗೆ ಏನ್ ಮಾಡ್ತೀರಾ ಈಗ ಮಾಡ್ತ ಇದಿದ್ದೀರ ಈಗ ಪ್ರಿಪೇರ್ ಮಾಡ್ತಾದ್ದೀರಾ.
ತಾ ಇದ್ದೀನಿ ಹೌದು ತರಕಾರಿ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡ್ತಾ ಇದ್ದೀನಿ.
ಹ್ಮ್ ಮುದ್ದೆ
ಹ್ಮ ಮುದ್ದೆ ಎಲ್ಲ ನಾವು ಜಾಸ್ತಿ ತಿನ್ನಲ್ಲ. ಆಕೆ ಮಾಡಕ್ ಹೋಗಲ್ಲ ರೈಸ್ ಮಾತ್ರ ಮಾಡದು.
ತಿನ್ನದೇ ನಮ್ಮ ಓವರ್ ಮನೆಲ್
ಹ್ಮ್ ಹ್ಮ್ ಇಲ್ಲ ನಾನ್ ಮಾಡ್ ತಿನಿ ಯಾವಾಗ್ಲಾದ್ರೂ ಈ ಸೊಪ್ಪಿನ ಸಾಂಬಾರು ಖಾರ ಹರಿತಿವಲ್ಲಾ. ಅವಾಗ ಮಾತ್ರ ಮುದ್ದೆ ಮಾಡೋದು ಇನ್ನು ಬೇಳೆ ಆ ಸಾಂಬರಿ ಸಾಂಬರಿಗೆಲ್ಲ ಮಾಡಲ್ಲ ಮುದ್ದೆನ. ಇನ್ನ ನಮತ್ತೆ ಮಾವನಿಗ್ ಡೈಲಿ ಮುದ್ದೆ ಬೇಕು ಅವ್ರ ಡೈಲಿ ಮಾಡ್ಕತಾರ ಅಲ್ಲೇನೆ.
ಅಲ್ಲೇ ಮಾಡ್ಕೊ ಊಟ ಮಾಡ್ಕತಾರೆ ಚೆನ್ನಾಗೈತ ಬಾಡಂಗೂ ನಿಮ್ಗೆ.
ಹ ಅದ್ರಲ್ಲ ಏನಿಲ್ಲ ನನ್ ಸ್ವಂತ ಸೋದ್ರತ್ತ ಅವ್ರು ನಮ್ ನಮ್ಮ ಅಪ್ಪನ ಅಕ್ಕ.
ಅಕ್ಕ ಅಂದ್ರೆ ಅತ್ತೆ ಮಗನ್ಗೆ ಮದುವೆ ಮಾಡ್ ಅ ಕಡೆ ಇರದಾ ಸೋದ್ರದತ್ತೆ ಮಗ ಹ ಸರಿ
ಮನೆಯವರ್ ಒಬ್ಬ್ರ ಹೆಣ್ಮಕ್ಳ ಯಾರು ಇಲ್ಲ ಸೊ ನಮ್ಮ್ ಅತ್ತೆ ಜೊತೆ ನಂದ ನ್ ಯಾವವುದೇ ತರದ
ಆದ್ರ ಒಬ್ರೇ ಮಗ ನಾ ಗಂಡ ಮಕ್ಳಲ್ಲಿ ಹೆಣ್ಮಕ್ಳ
ಹೆಣ ಮಕ್ಳು ಇಲ್ಲ ಗಂಡ ಮಕ್ಳು ಇಲ್ಲ
ಓ ಹಂಗೆ ಮತ್ತೆ ನಿಮ್ದೇ ರಾಜ್ಯ ಬರ ಅಂಗಾರೆ ಲವ್ ಮ್ಯಾರೇಜಾ
ಇಲ್ಲ ಅತ್ತೆ ಮಗ ಅಂತ ಹೇಳ್ತಿದ್ದೀನಲಾ
ಸರಿ ಸರಿ ಸರಿ ಮಾಡಿಬೇಕಿದ್ರೆ ನೀವು ಕಾಲು ಟೈಮ್ ಆಯ್ತು ಮಾಡಿ
ಇಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಮಾಡಿ ನೋ ಪ್ರಾಬ್ಲಮ್ಮು ಹ ಹಾ ಮಾಡಿ
ಹಾ